ಕೊಂಂತಾ
ಅವರಕೊಂಡ ನಡಪಾ
ಹ ಹಾ ಏನಲ್ಲರು ಸಮ ಮಕೊಂಡ ನಣ ಕರೆಂಟಾಗ
ಹ್ಮ್ ನಿಮ್ ತಮ್ಮ ಸಾದಿಗೆ ಹೋಗಿಲ್ಲಂಗ
ಹಳಗೆಲ್ಲಾಣ ಇಗತ್ತೆ
ಹತ
ಯ ಕೈ ಬನತ್ತಾನ ಪುಟ್ಟಮ
ಶಾಲೆೆಗೆ ಹೊಡಿತಾರ
ಎಲ್ಲಣ್ಣ ಬರಯಕ್ ಬರ್ಲಲ್ಲ ಬಳ್ ಬಳ್ ವಾತಾವರಣ ಅದ
ಹಕ
ಅಯ ಮಾಡ್ಕಣಾನ ಗುಳ್ಳ ಇದ್ದಿದ್ದು ಕೈಗೆ
ಹ
ನ್ತ ಕೈ ಬನ್ ಎಲ್ಲಕ
ಹಾ ಹ್ಮ್ ಹ್ಮ್ ಮತ್ತ ಕೆಲ್ಸ
ಹಾ ಎ ಬರೇಸ ಮನಾಾಗಲ್ಲಾನಲ್ಲ
ಹ ಅದೇ ಕೂಡ
ಹ
ಹ್ಮ
ಆ
ಏನವಾ
ಅಲ್ಲಿ ಬರ್ಯದೇ ಮೇನ್ ಆಗಲ್ಲ
ಎಲ್ಲ ಸೇರ್ಬೇಕು ಒಂದಲ್ಲ ಇದೆ
ಹ್ಮ
ಹಾ
ಆ
ಎಲ್ಲ ಸರಿ ಹ ಕಂದೆ
ಹ
ಒಂದಿದ್ರಲ್ಲ
ಬಿಟ್ತಾನತ್ ಕೈ ಬೆೇನೆ ಅದ ಅಂತ ಇಡ್ತಾನ ಆಡಗ ಒಯ್ದನಾನ ಈಗಗ್ ಬಂದನ
ಹ
ಈವಾದ್ರೆ ಇವಾದ್ರೆ ಅಡ್ತಿ ಮೂಡ್ತೇನ ನಾಲ್ಕ
ಹೌದ ಹದಿನೈದು ನಿಮಿಷ
ಹ್ಮ
ನೀನ್ ಫೋನ್ ಕಟ್ಟಕ್ರಿ ಸ ನಮ್ ಮೊದ್ಲಾಗ ಇರತ್ತ ನಮ್ಮ ಮಾಮ ನಮ್ಮ್ ಅಣ್ಣಾರಂದಾಗ
ಹ್ಮ ಹಾ್
ಹ್ಮ
ಗೊಬ್ಬರ ಇಳಿಸಿಣ ಅ ಮಾಹಾರ
ಹಾ
ನಿಮ್ಮ್ ಅವ್ರ ಗೊಬರ ಇಿಸಿದ್ದ ನಾನ
ಏ ನೋಡಿಿಲ್ಲ ನಾ ಕಾಲದಕ್ಕೂ ಇಲ ಹಾಗಗಡೆ ಬರ
ಅಲ್ಲಿ ಎಡಿ ಒಡೆಕ್ ಬಂದ್ ನನ ಅದಕ್ ಹಿಂದಾಡಗ್ ಬರ್ತಾನ ಮೂರ್ ಕೆಂಕಪ್ಪ ಇಳಸ್ಬ ಗೊಬ್ರ ಅಂತ ಅ
ಹ್ಮ
ಗೊಬ್ಬರ ತಂದ್ರರಾತಣ್ಣ
ಹೌದಾ ನೋಡಿಲ್ಲ ಅದೇ ಕಾಲೇಜ್ಗೆ ಹೋಗಿದ್ದೆ
ಹ ಹಾ
ಕಾಲೇಜು ಹೋಗಿನಿ ಈಗ ಬಂದೀನಿ ಊಟ ಮಾಡೀನಿ
ಎತ್ತಗೇನು ಹರಾಮಿಲೇನು
ಹೋರಿ ಅವಲ್ಲ ಸ್ವಲ್ಪ ಹುಚ್ಕಕಾತವ
ಹ ಹಾ
ಎ
ಹಾ ತೋರ್ಸಿರಾ
ತೋರ್ಸಿ ಶಾಪುರ್ ಹೋಗಿದ್ನಲ್ಲ ಗುಳಿಗೆ ಕೊಟ್ಟಾನ ಡಾಕ್ಟ್ರ
ಹ ಹಾ
ಅ ಹಾ ಅ ಹಾ ದೊಡ್ಡಪ್ಪ ಇರ್ಬೇಕಲ್ಲ
ಹಾ
ನೀವು ಹಿಂಟ್ ಕೊಡ್ತೀನಿ ಅವ್ರ ಆಕ್ತಾರ
ನಿಂದು ಏನಿಲ್ಲ ಅಣ್ಣ
ನಂದು ಏನಿಲ್ಲ ಸುಮ್ ಅಂದಗೆ ಬಂದುಬಿಡೋದು
ಹ ಹಾ
ಹ್ಮ್ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಅಣ್ಣ ತಆಯ್ತಾ ನೋಡ್
ಯಾರ ಬಂದಾರ
ನಮ್ಮಮ್ಮಿ ಬಂದ ಅಣ್ಣ
ಹ ಕೆಲ್ಸಕ್ಕೆ ಹೋಗ್ಯಾನ್ ಅಂದ್ರಿ
ಇಲ್ಲ ಅಣ್ಣ ನಾನ್ ಹೋಗಿನಿ ಅಂದೇ ಕೆಲಸಕ್ಕೆ
ನಮ್ಮ ಮಮ್ಮಿ ಓಳೆ ಮಾಡಕ್ ಹೋಗಿದ್ಲು ಅಣ್ಣ
ಎಲ್ಲಿ
ಇಲ್ಲಿ ನಮ್ಮ್ ದೊಡ್ಡ ನಮ್ ದೊಡ್ಡ ಮಗಳು ದೊಡ್ಡಾಕಿ ಅಂದ್ಲು ಅಣ್ಣ
ಅಲ್ಲಿ ಹೋಗಿದ್ರು ಅಣ್ಣ ಅದಕ್ಕೆ ಈ ಬಂದಾರ
ಹ್ಮ್
ಅದಕ್ಕೆ ಈಗ ಬಂದರಾ ಮನೆಗೆ ಅದ ಹ್ಮ
ಹ್ಮ್ ಹ್ಮ್
ಹ್ಮ್ ಮತ್ ನೆಡೆದದನ್ನ ಸಮಾಚಾರ
ಹೊಲಕ್ ಬಂದೀನಿ
ಹ್ಮ ಹ್ಮ್
ಹೊಲಕೆ ಹೋಗಿನಿ
ಅತ್ಯಾ ಚಲೋ ಅವ ಅತ್ಯ ಚಲೋ ಅವ
ನಂಗೆ ಸುಮ್ಮ ಸುಮ್ಮ ಇದೀನಿ ಮಳೆ ಇಲ್ಲ
ಹ್ಮ್ ಹ್ಮ್ ಯಾರ ಮಾತಾಡ್ತಾರಲ್ಲ
ನಂಗೆ ನಮ್ಮಊರಲ್ಲಿ ಒಬ್ಬ ಸಂಡಸ್ಕೊಂಡ್ರ ಕ ಕನ್ ನಾವ ಹೋಗ್ತಿದ್ದೆ ಡಂಗ್ ವರ್ಗ
ಹಾ ಹಾ
ಶು ಸು ಹ್ಮ್
ನೀವು ಯಾರ್ ಅ ಅ ನೀನು ಅವರು ಜೈತೆ ಅಡೆ ಸೆಡ್ ಒ ಟನ್ ಆನ
ಹ್ಮ ಹೊಲಕ್ಕ ಕೊಟನಲ್ ಮಾರಕ
ಹ್ಮ ಹ್ಮ
ಹ
ಎತ್ತಾ ಚಲಲ್ಲ ನಣ
ಏ ಗವ ನೀವತ ಒಂಟಿನ
ಹ್ಮ್ ಗುಳಗಿ ಸಲಪ ಹೊಟ್ಟಿದ್ದಾನ ನೀನು
ಹಾ
ಹ್ಮ ಹ್ಮ
ಕಂದ ಜಾಸ್ತಿ ಹೋಗಲ್ಲ ನಾವವು
ಹ್ಮ ಹಾ
ಸಮ ಆಾಗ ಹತ ನೀ
ಹಾ ಹಾ
ಹೌದೌ ಹೋಗಿ ನೋಡ್ಿಕಂದು ಇದ್ ಕೆಲ್ಸ ಪ್ರಳಸದ ಮಾಡ ಬರ್ತನಿ
ಇಲ್ಲಿವಲ್ಲ ಮಣ್ಣೂರ ಕಲ್ಲ ವರ್ತರ
ಇನ್ನ ಅದಾವ ಇವತ್ತು ಅಲ್ಲೇ ಕೆಲ್ಸ ಇತ್ತು
ಅದಲತ್ತು ಹಸಗಳ ಸ್ವಲ್ಪ ಆರಾಮಲ್ಲ ಅದಕ್ಕೆ ಇವು ಕೊಟ್ಟ ಬರ
ಎಡು ಕರಮಲ್ಲ ಒಂದು ಕರಮ
ಹ ಎಂದಕ್ಕ
ಹ
ಅದೊಂದು ಮನದ ಆದ ಒಂದ್ ಜನ ತೀವಿ
ಹ ಹಾ
ಅತ್ ಕಂದದ ಸ್ವಲ್ಪ್ದ ಬಡದ ಎದು ಕೊಡದಲ್ಲ ಅದು ಮನ ಅಂದ ಮನಾಗ ತಿಿಂದ ತಿಿಂದ ಎಲ್ಲ ರೂಢಿ ಬದ ಬತ್ತ
ಎರಂದಾದಣ ನ ಮ ಒಪ್ಪಲ ಯದಾವ್ ಕದ
ಹ್ಮ
ಹ
ಮ
ಮತ್ತಹಾನೆಳ್ಳವಳಣ ನೀ ಕ ಅವ
ಹ ಏನ್ ಎಲ್ಲ
ಹ್ಮ ಹ ಹ್ಮ್ ಹ
ಬಂದ ಐತೆ ಬರಿಬ ಒ
ನಾ ಮಣ್ಣ ಮಾತಾಡ್ತೇ ನೋಡ
ವ
ಕಪ್ಪಾನ ಅಲ್ಲ ಕಪ್ಪಾನ ಮಾತ್ರಡ ಅ ನಾಚಿಯ ಕುನ್ಸ ರಾಣ
ಹಲೋ ಏನ್ ಮಾತಾಡುವ ಹೆಂಗ್ಯಾಾಕ್ ಮಾಡುತ್ತೆ
ನಾತ್ಗೆ ಕುಂತಾನಣಾವ
ನಾಚೆಕ್ ನಾ ಏನನ ಮಾಡತ್ನನ ಅವನಿಗೆ
ಹೋಗದಾನ ಅವ
ಯಾರ ಈ ಬ್ಯಾರೆರ ಕೇಳಕುತ್ತನಣಾವ